ಹಾ
ಹಲೋ
ಅದ ಇದು ಮೂವತ್ ಮುಗ್ದಾವಲ್ಲ ಹೋಳಿ ಅದೇ ನಂಬರ್ ಹಾಕ್ದೆ ಅದ ಆಗಲ್ಲ ಅಂತ ಅದ ಅದ
ಹಾ
ಅದ ನಂಬರ ಅಲ್ಲೇ
ಹಲೋ
ಹಲೋ ಕೇಳತದ ಇಲ್ಲಾ
ಹ್ಮ್ ಕೇಳಕ್ದ್ದ
ಹಲೋ ಮತ್ತೆ ಪ್ರತಿಕ್ ಮಾತಾಡಿನ ಬಾಯಾಗ ಬಂದಿದ್ರು ಆಯ್ತ ಆಯ್ತು ನ ಮಾಡಕೈತ್ಪಾ ಏನ್ ಮಾಡಕತಿ
ಆ
ಹಾ ಏನ್ ಮಾಡಕತಿ
ಏನಿಲ್ಲಾ
ಹಲೋ ಏನಾ ಕೇಳತದಿಲಾ
ಏ್ ಕೇಳಕತ್ತದಲೆ ಯಾಕ ಹೊಯ್ಕೋತಿ ಸಂಜಿತನಕ
ಏನ್ ಮಾಡಕೈತಿ ಅಂತ ಕೇಳಿದ್ರಿ ಏನ್ ಹೇಳದಬೇಕ ನಾನೇನ್
ನಿನಗ ಕೇಳವಾಲ್ಟ್ ಏನ್ ನಿನ್ ಬಲೀ ನೆಟ್ವರ್ಕ್ ಆದಿಲ್ ನೋಡ
ಕೇಳಳ್ತ ನೀವ ಮಾತಾಡದನ ಕೇಳತದ
ಕೋಡಿ ಮತ್ ಹಂಗಿರ್ತ ಪುಂಡಿಡ್ಸ್ಕ ಕೊಲಲ ಅಂತ ಜಂತಾನ
ಮತ್ ನಾ ಏನ್ ಮಾಡಕದ ನಾಕ್ ಕೇಳತ್ ನೀ ಏನ್ ಹಕ್ತ ಇರಲ್ಲ ಅದಕ್ಕೆ
ಜನ್ ಮಾಡಲಿ ಊಟ ಮಣ್ಣೆ ಒ ತಿರಿಗಾಡ್ ಕ ಬಂಂದನ ಮಾಡತ ಆಳ ಗುಚ್ಚೋ
ಕಾ
ಯವ ನ ತುಲ್ ಏನ್ ಅೂರ್ಲ್ಲ ಸತಲ್ ನನ್ಗ ಹುಚ್ಚ ಇರಕ್ ಬಂದ ನ ಬತಡಕನ್ನ ನೀಿಯಮೇ
ಹಾ
ಹ್ಮ ಅವ್ರ ನಾ ಅಂದಿದ್ದಾರ ಯಾವ ಟೈಮ್ಾಗ ಏನ್ ಮಾಡತಾರನ್ನಂದು ಗೊತ್ತಾ
ನನ್ ಬಚ್ಚಡೋದು್ ಬಾಳ ಅದಕ ನೋಡ್ಕೊಂಡು
ಒಂದಷ್ಟ ಪೈಸಾ ಇದ್ರೆ ಯ ಯಾವದಕ್ಕೆ ಕಮ್ಮಿಿಲ್ಲ ಹೇಳೆ
ಬಂದಪಾ ಎಂಟನೂರು ರೂಪಾಯಿ ಬಂದಪಡ ಹೆಂಗ
ತ ನ ನಮ್ ಬಾ ಮೋಸ ಮಾಡ್ದ ಹೋಗ ಹೊಯಕಂತ
ಹರಿ
ಹಣ ಅಂತಲ್ಲ ನಂಗ ಹೇಳಕಲ್ಲ ಮೂವತ್ ಮೂವತ್ ಕಾಲ ಇರ್ತಪ ಮೂವತ್ಗೆ ಚಂದ ತರ್ಬೇಕಂತೋ ನನಗ ಗೊ ಪನ್ ಇರ್ತಾವ ಒಡೇದ ಒಡೇದ ಹೊಡದ ನನ್ಗನ್ ಗೊ್ಿರ ಆಗ ಎಲ್ಲ ಸೌ ಹ
ಏನೇನ ಕಡಿ ದಸ್ತಾ ಒಂದ್ ಎರಡಂದ ದಡ ಆಯ್ತ್ ಮಕೊಂಡ ಮು ಕಾ ಬಂದ ಂತ ಹ ನ ಚಪ್ಪಸ್ಪಡ ಬಂದ
ಆಯ್ತ ನಾವ್ ಹೊಸ ನಂಬರ್ ಯಾಕಿದ ನಂತ ಯ ಜಂತಾನ ಮಾತಾಡ
ಭಯಂಗಾದ ವಿಶಷನ್
ಹ್ಮ್ ಅಲ್ಲ ಯಾಪ ಬಂದತನ್
ಹಾ
ಯ ಪೆ ಬಂದ ಅಪ್ಪತ
ಏನ್ ಮಾಡ್ದ ನ
ಏ್ ಯಾಪ್ ಬಂದದ ನಂಗಗೆ ಹೋಣನು
ಾಸ್ ಾಸ್ಕಂತ
ಹ ಟಾಸ್ಕ್ ಆಣ ಅದೇ ನೋ ಮರ ಯಾಪೆ ಬಂದ್ ಆತ ನ ದಿನ
ನ ಟಾಸ್ಕ್ ಬಂದತ ಅಂತ ಅದಕ್ಕೆ ಎಲ್ಲಣ ನಾ ತಂದ ಮುಬಿಡೋ
ಇಲ್ಲಾ ನಾಲ್ಕ ದಿಂದ ಮುಸ ಬಿಡ ನಾಲ್ಕ ದಿಂದ ಮುರ್ಸದವ ಬಿಡ ಹಂಗ ಏನ್ ಅಗಲ ರಾತ್ರಿ ಮಾತಾ ್ರ ಆಯ್ತ ಅವ ಒಂದೊಂದ್ ತಾಸ ಮಾತಾಡದ್ರನೆ ಐದ್ ಐದ್ ಆತಾವ
ಹ್ಮ್ ಹ ನಲ್ಲ ದೋಸ್ೆ ನಾೆಗೆ ದೋರ ಮಿಂಜಲ್ಲ ಹೆಚ್ಚು ಬಿಡ್ತನ
ಹಾ ಮುಂಜೆ ಅಚ್ಚನ ಇಲಿ ಹಂಗ ಇರ್ತಿರ್ ನೀ ಅವು ಪೋನ್ ಹಚ್ಚಿ ವರ್ಸೊಂಡ ಇಟ್ಟು ಮಾತಾಡ್ತ ಶಂತ ಕಿಸ್ತಾಗ ಆಯಕಲ ಬರ್ತಪ ಆದ್ರೆ ಅವನಾನ ಕೊಟ್ಟತ ಹೊಯಕಂತ
ಅಾರ ಹೊನೆಲು ಕೊೋಡಿ
ಹಾ ಹೊಲ ಹೊರ್ಸಂಡ್ನ ಬರ್ಬೇಕ ಾಡ ಹೊರ್ಸಣ್ ಬರ್ಲ ಏನಿಲ್ಲ ಹೆಂಗ ಯಾವ ಇಯರ್ ಬಡ್ಸ್ ಇಲ್ಲ ಬ್ಲೂಟೂತ್ ಇಲ್ಲ ಟ ರಕ್ಕನೆ ಬಂದಂದ್ರೆ ಅದೆ ತೋರ್ತನ
ಹ್ಮ
ಹ್ಮ
ನಿರ್ಷತ್ ಮಾಡಡಿಕಗ
ಅಯ ಹಂಗನ ಆಯ್ತ ಕೆಲ್ಸ ಆಯ್ತದ
ಹ ಗೊಬ್ಬರ ಬಬೇಕ
ಹ್ಮ್
ನಮ್ಮದೇದ್ತ್
ಹ್ಮ್ ಅದೇ ಎಟ್ಟ ಗುಂಡ ನೋಡ್ಲ ನಿಮ್ಮಪ್ಪ ಯಾಕ ಅವ್ನು ಗೌರಾ ಹ ಆಯ್ತ್ ನಾಏನ್ ನಿಮನು
ಆ
ಹ ನೀ ಮಾವಗ
ಹ್ಮ
ಅಲ್ಲ ಗೊಬ್ಬ್ರ ಕೇಳಾರವಾಗನ ಅಂತಲ್ಲ
ಹಾ
ಗೊಬ್ಬರಾಗಲ್ಲ
ಎಮ ಪ ಗ ಅಂಗ ಯಾರ
ಇಂತಥ ಎಲ್ಲ ಆಡಸ್ಬೇಡ ಹೇಳ ಯಾಕ ಹೇಳಿದ್ರೆ ಬ್ಯಾಡ ಅಂತ ನಾನ ನಿಮ್ಮಯಬ ಕಾಲಿ ಬಂದ ಕ ಕೊಂಡಿಸೊಂಡಿ ಇವತ್ತ
ಅಬ ಬತ್ತ ರೋ ಇಡೆ ಪನತ ನಮ್ಮ ಮಾನ
ಅದ ಹೋಗ್ಲಕ್ ಇಲ್ಲಿ ಬಂದಿದನ ಒಂದ್ ಪೋನ್ ಹಚ್ಬೇಕಕ್ ಯಾಕ ಏ ಗೊಬ್ರ ಓಯ್ಕ್ ಬಂದ್ವಪ್ಪ ಅಂತ
ಯರ
ಹ ನಿಮ್ಮ ಅಪ್ಪ
ಆರದು
ಹ್ಮ ನಿಮ್ಮ
ಮತ್ತೆ ಹ ಓದ ಓದನ ಅಂತೇನೆಂತನೆ
ಹಮ್ದಲ್ಲಿ ಹೊತ್ತಾನ ಅಲ್ಲಿ ಎಲ್ರ ಸಾವರ್ ಸಾವಿರಗ್ ನೀ ರಗಡೆಗದಾನ ಇವತ್ ಕಾಲ ಬಂದೋಯ್ತು ಸುಮ್ನೆ ಬಂದ್ ಕಿಸ ಸುಮ್ಮನೆ ಹೋಯ್ತವಳ ಅವನ್ನೆ
ಹಾ
ಹ್ಮ ಮತ್ತ ಬಿರಿನ್ ತಿನ್ನ ಸಂದೋಷ ಅಟ ನನ ಇ ನೂರು ರೂಪಾಯಿ ಮತ್ತ ಒಂದ್ರೆ ಎಂ ತಕಸಾರ ಇಬ್ಬರು ಅರ್ಧರ್ದ ತಿಂದದು
ಹ್ಮ್
ಹ್ಮ
ಹ್ಮ್ ಹ್ಮ್ ಮದದು ಬಿಡಾನಿಗೆ ನಮ್ಗಾರ ಏನಲ್ಲ ನಾ
ಯಪ್ಪಾ ಅವ ಎಲ್ಲ ಬಿಡು ಕಂಡಗ ಮೊದಲ್ ಅವ ಕೊಡಸ್ತಾನೆ ಇಲ್ಲ ಇಲ್ಲ ಅದ ಹೇಳಳನ್ ಆ ಕಂಡ ಕೇಳಂದೆ ಕೊಡಸ್ತಾನೆ ಎಲ್ಲ
ನಾಳೇ ಮಾತಾಡನೆಲ್ಲ ನಾಳೆಗೆ
ನಾಳಿಿಗೆಲ್ಲ ದೋಸ್ತ ಹೂ ಹೆಂಗಂದ್ರ ನನ್ಗೆ ಹೆಚ್ಚನ ಇವತ್ತು ಅಳೆ ಎರಡ್ ಮೂರ್ ಸಾವಿರದ ಹೆಚ್ಚನ
ಯಾರ
ಅದೇ ಯಪ್ನ ಮಾತಾಡ ಬಾ ಅಂತ
ಹ ಸಕ್ಷಣ
ಹಾ
ಆತಾರದಾನ
ಏ ಪಫಸ್ಟ್ಿಗೆ ಒಂದ್ ಸಾರ್ತಿ ಮಾತಾಡ್ದ ಯಚ್ತ್ ನಂದುು ಅದು ಯು ಪಿ ಐ ಪಿನ್ ಹದು ಅದು ಹೆಂಗ ಏನೇನೋ ಆಪ್ಷನ್ಸ್ ಬಂದು ಕೇಳಕ್ ಅವ ಗೊತ್ತಿಲ್ಲ ನನಗ ಅವಾಗ ಒಂದ್ ಸರ್ತೆ ಎಲ್ಲ ಕ್ರಲೀನ್ ಶರ್ಟ್ ಹೊಡ ಕ್ನ್ ಶರ್ಟ್ ಹೊಡದ್ಕ ವ ಮ್ಯಾಂ ಹತ್ತಲಿಲ್ಲ ಆ ಟೈಮಿಗೆ ಅದಕ್ಕೆ ಅವ್ನಿಗೆ ಹೆಚ್ಚಿದ್ದೆ
ಮ್ಮಗ
ನಿಮ್ ಬ್ಯಾಂಕ್ ಎಲ್ಲಿ ಸಾಲ ಗನ ಇದ್ನಾನ ಎತ್ತಲಿಲ್ಲ ಅದಕ ಅವ್ನಿಗೆ ಹೆಚ್ಚ್ದ ಒಂದ್ಸತಿ
ಹಾ
ಹ ಹೇಳದ್ನಲ್ಲ ಒಂದ್ ಸಾರ್ತಿ ಮಾಹ್ತಿ ಕಳದ ಅವ್ ಕೂಡ ಒಂಬತ್ ನಿಮಿಷ ಏ ಆಗುತ್ತತ್ತುಲ್ ಕಟ್ ಮಾಡಿಬಟ್ಟ ಹೋಗ್ೋಯ
ಹ್ಮ್.
ಹ್ಮ್.
ಆ,
ಹ್ಮ ಹ್ಮ ಅದಕ್ಕೆ ದಸ್ ಮತ್ತ ಹುಷಾರ್ ನೋಡು ಮತ್ ಅದಕ್ಕೆ ಯಾರಿಗಿ ಫೋನ್ ಹಚ್ಚಿದ್ರುನು ಜರ್ ಚಂದ್ ಮಾತಾಡ.
ದೋಸ್ತ ಅವು ಪ್ರೊಸೆಸಿಂಗ್ ಬಿದರ್ಥಲ್ಲವು ಬರ ತಾನ ಮಾತಾಡ್ಬೇಕಂತ ಇಲ್ಲಿಕ್ಕ ಕಟ್ಟತಾವಂತವು.
ಯಾವು.
ಈಗ ನಿನ್ನುವು ಮೂವತ್ ಪೋನ್ ಆತವಲ್ಲ.
ಹ್ಮ್.
ಹ್ಮ್ ಅವ್ ಪ್ರೊಸೆಸಿಂಗ್ ಬಿದ್ದು ರೊಕ್ಕ ಬರತ್ತಾನ ಮಾತಾಡ್ಬೇಕಂತ ಇಲ್ಲಿಕ್ಕ ಅವು ಕಟ್ಟಾತವಂತವ. ಮಾತಾಡ್ಲಿಕ್ಕ.
ಹಾ, ಹ್ಮ್ ಹ್ಮ್.
ಹ್ಮ್.
ನಿನಗೆ ಗೊತ್ತಪ್ಪ ಅದ್ಕೇ ಕೇಳ್ಕತ್ತೀನಿ.
ನನಂಗ ಗೊತ್ತ ತಿಲಾಪ್ಪ ಎಪ್ಪ ನೀನು ಇನ್ನೊಂದ ನಂಬರ್ ಜಮಸಾ
ಜಮಾಸ್ಥಿನಿ ಇದ ಆಲಿ ದೋಸ್ತ ಇದು ಮುಗಂದ ಮೇಲ್ ಬಿಡಲ್ಲ.
ಎಲೆ ನಿಮ್ ತಮ್ಮ ಎಸ ಯೂಸ್ ಮಾಡ್ತಾನಲೆ.
ಯಾಕ್.
ಒಂದೊಂದ್ ನಂಬರ್ ಒಂದ ಮತ್ ಎಳ್ಳ ಎಪ್ಂದೊಂದ್ ನಂಬರ್ ಹಾಕಣ ನೋಡಿದನ್.
ಯಾರ್ದ,
ಹಾ ಹಳ್ಳಪ್ಪಂದ್ ಕಲ್ದಾರ ಹಳ್ಳಪಂದ. ಹ್ಮ್ ಬರ್ತಾವ ಇದ್ರಗ ನನ್ನವು ಮತ್ತ ಅವಲ್ಲ.
ಎಂಗ್.
ಇದ ನೈನ್ ಜೀರೋ ಒನ್ ನೈನ್ ನಂಬ
ಹ್ಮ್ ಮತ್ತಾ.
ಹಾ,
ಮ ನೀನ್ ಸ್ಕ್ರೀನ್ ಶಾಟ್ ಒಡದು ಹಾಕಿನಿ ನೋಡ ಲೆ ವಾಟ್ಸಾಪ್ನಾಗ.
ಹಂಗಲ್ಲ ಅಲ್ಲೇ ಹೊಲೆ.
ಹ್ಮ್.
ಅದ ಮುಗಿದ ಮೇಲೆ ಹಾಕಿದೆ ಅದಕ್ಕೆ ಎಡ್ಕ್ ಕಂಟಿನ್ಯೂ ನಡಿತವೆ ಅದ ಮುಗ್ದದದ.
ಅದ ಮೂವತ್ತ ಆಗ್ಯಾವ ಅದ್ಕ ಇದು ಹೊಸದ ಯೂಸ್ ಮಾಡೀನಿ.
ಅಲ್ಲಾ ಅದು ಮುಗಿಯಿದ ಪೈಲ್ ಇದ್ರೆ ನಡಿದ್ದೇನೆಂದ ಏನೊಂದನು.
ಹ್ಮ.
ಹ್ಮ್ ಹಾಕ್ ಯಾವ್ದನಾ ನಂಬರ್ ಬರ್ತಾವ ನೋಡ ಆತವ.
ನ ಇನ್ನೊಂದ್ ನಂಬರ್ ಹಾಕ್ನ ತಗ ಅವಳ ಅವ ಯಾವ್ದಾನಗ.
ಹು ಆ ಟಕ್
ಹು ಯಾವ್ದಾನ ಒಂದ ಮನ್ಯಾದ್ ನಂಬರ್ ಹಾಕ್ತನಿ
ರಕ್ಷಗಸು ಮಸ್ತ ಹೊಡದ ಅಂದ ಏನ
ಹದ್ನೈದ ನಿಮಿಷ ತನ ನಾನನ್ ಕಾಲಿನ ಆಟೆ ಚಲೋದದು
ಎಟತಕ್ಕಾ
ಹದೈದು ನಿಮಿಷ ತನ ಆದದು ನಾನು ನೋಡಿ ಕಟ್ ಮಾಡಿನಿ ನೀನ್ ಫೋನ್ ಹಚ್ಚದಾಗಿ ಗೊತ್ತಾಯ್ತು ಫೋನ್ ಕಟ್ ಆಗ ಇಲ್ಲದು ಸೌಂಡು
ಕಟ್ಟ ನಮ್ ಬೆ ಅಲ್ಲ ದಸ ನಮ್ಮ್ಲ್ ಇದ್ ಸಟಕ್ ನ ನಮ್ಮ ಬೆಲಿ ನಿಮ್ಮ ಬೆಲಿ ಆಟಗರತ್ತ ನಾವ್ ಹಚ್ಚಿರ್ತವಲ್ಲ ಕಟ್ಟಾಗಿ ನಿರ ತೆರಗದ
ಹು ಆ ಫೋನ್ ಎತ್ತದರನ ಫಸ್ಟ್ ತ್ತಿಗೆವು ಜಲ್ದಿವು ಅ ಚಲವತಲ್ಲ ಜೋನಿಂಗ್ ಕಾಲ್ ಜಾಯ್ನಿಂಗ್ ಕಾಲ್ ಅಂತ ಅದೇ ಬರ್ತ್ತದೆ ಟೀವ ಟೀವ ಅಂತ
ಹು ಒಂಬತ್ ಸೆಕೆಂಡ್ ಆದ್ಮೇಲೆ ಹತ್ತ ಸೆಕಂಡ್ ಆದ್ಮೇಲೆ ಮಾತಾಡ್ಬೇಕ ಕೇಳತೀನಿ
ಹ ಅದಕ್ಕ ಫಸ್ಟ್ ಹಲೋ ಅನ್ಬಾರ್ದ್ರ ಜರಾ ಹಂಗ ಅದ ಎ ಅಂತಾ ಗಾಯನ ಅಲ್ಲಾ ಅನಬೇಕು ನಿ
ಮ್ಮಾ
ಹು ನಾನ್ ಬಲ್ಲಿ ಜಲ್ದಿ ತೋರ್ಸಲ ಅದು ಕಾಯ ಜಾಯಿನ್ ದ ಕಾಲಿಂಗ್ ಜಾಯಿನ್ ದ ಕಾಲಿಂಗ್ ಅಂತ ಬರ್ ಸಾಕಾಗಿ
ಹು
ಹು
ಆ ಹು
ಹು
ಮ ಅವರಿಗೆ ಹೇಳು ರಫ್ ಹೊಡಿ
ನೀನ್ನ್ ಎಷ
ಪಡ ಮನ್ನೆನ್ ಮೊನ್ನೆನ ಫ್ರೀ ಇದ್ದಂಗ ಅವ ಅವನ ಕಾನಿ ಕುಂಚಿದಿ ಕಲಾಸ್ ಮಾತಾದಚಾಯ್ ಒಂದಇದು ಮಾತಾಡಿ ಬಿಡತೇವ ಅವನೋವುನ
ಹ ಮಾತಾಡಬೇಕಕ್ಲ್ ಮತ್ರ ಅಷ್ಟ್ ಮಾತಾಡಂಗತ್ತ ಎರಡು ಮುದೆ ಬಿಡ್ದು ಹೊಸು ಮೂವತ್ ಆತು
ಈಗ ನಾನೇನ್ ಕೂಡ ಅವಾಗ
ಆವಾಗಂದೆ ಅವಾಗ ನಂದ ಬಂದಿದಿಲ್ಲೋ ಅದು ಇಲ್ಲಿ ಬಂದನ್ ಬಂದಿದ ಅವತ್ ಫಸ್ಟ್ಗೆ ನಿನ್ಗಚ್ಚಿನಿ
ಹು ಹು ಅಲ್ಲ ಈಗ ಈಗ ಮಾತಾಡ ಅವಾಗಾದ್ರ ಅಲ್ಲ ಮತ್ತ ಎಷ್ಟು ಚೆಕ್ ಮಾಡಾರ ಗೊತ್ತಾ ನಿನಗಂತರ
ಹಾ ಹು ಹಂಗ ಒಂದೊಂದ್ ತಾಸಸ್ ಮಾತಾಡೋದ ಅರ್ಲ್ಲಲ್ಲೇ ಕರೆಕ್ಟ್ ಹನ್ನೇ ನಿಮಿಷ ಆಗ ಕಟ್ಟ ಹೌದು
ಇಲ್ಲ ಅವಾಗಾ ಬರ್ತದ ಬಿಡ ಹನೈದು ನಿಮಿಷ ಅದು
ಹ
ಹ ಅವಾಗ ಬಂದ್ರ ಆ ಇಡ್ತಿ ಅಲ್ಲ ಮುಗಸೀದವು ಬಂದೆವು
ಹು ಮುಗುದ ದಸ್ತ ನಾನು ಇಲ್ಲಿ ಬಂದ ಎರಡದಿನದಾಗ ಮುಗತ ನಾವು ಪ್ಚ್ ಜಿಜಿಜಿಜ್
ನ ಮಾವನ ಜೊತಿ ಮಾತಾಡೇನಿ ಅಷ್ಟು
ಏ ಮಾತಾಡಲ್ಲಿಲ್ಲ ಅವ್ನು ಹೆಚ್ಚಿದ ಜೀರೊ ಆಗ್ಯಾವು ಉಯ ಅವನಿಗೆ ಒಂದ್ ಎರಡು ನಿನ್ಗೊಂದು ಮೂರ್ ಹಚ್ಚಿನಿ ಉಳಿದಿದ್ವು ಎಲ್ಲಾ ಸಾರಿಗೆ ಹಚ್ಚೇನಿ ಅವು ಹತ್ತೇಲವು ಫೋನ್ ಅದಕ್ಕೆ ಜೀರೋ ಆಗ್ಯಾವವು
ಏ ಅವ ಎಷ್ಟು ಬಂದ ರೊಕ್ಕ ತವ
ಅದು ಬೇರ ಅ ಏನಿಲ್ಲ ಅದೇ ಟೋಟಲ್ ಎಂಟನೂರ ನಲ್ವತ್ತೇಳ ಬಂದು ಹೌ ಅದೇ
ಅದ ಆ ಸಿಮ್ಮಿನ ಡೊಕ್ಕಾನ
ಹಾ ಆ ನಂಬರ್ ದು
ಏ ನಂಬರ್ ಇನ ಇಲ್ಲ ಅಲ್ಲ
ಹ ಅದಾದ್ರ ಅದು ಅವು ಪ್ರೊಸೆಸಿಂಗ್ ಬಿದ್ದ ಬರ್ಬೇಕಲ್ಲ ಅವು
ಹಾ
ಹಾ ಇವು